ಕಷ್ಟೇತ
ಕೇಳಿಸ್ತ
ಹ ಹಾ ಆಯ್ತು ನೋಡಮ್ಮ ಊಟ ಎಲ್ಲಾ ಆಯ್ ತು ಹ್ಮ್ ಹೊರ್ಗಡೆ ಹೋಗಿ ವಾಕ್ ಮಾಡ್
ವಾಕ್ ಮಾಡ ಬಂದೆ ಎಷ್ಟೊತ್ ಮಾಡ್ತಿ ವಾಕ್ ಒಂದ್ ಅರ್ಧ ಗಂಟೆ
ಅರ್ಧ ಗಂಟೆ ಇಲ ಹತ್ತು ನಿಮಿಷ ಊಟ ಆದ್ಮೇಲೆ ಬಾಳ ಹೊತ್ ಮಾಡ್ ಬರ್ದ
ಒಂದ್ ಹತ್ ನಿಮಿಷ ಮಾಡ್ತೀನ ಇಲ್ಲ ಒಂದ್ ಹದ್ನೈದು ಇಪ್ಪತ್ತು ನಿಮಿಷ ಮಾಡ್ಬೋದು ನಿಧಾನ ಮಾಡ್ ಬೇಕು
ಹ್ಮ್ ಇಲ್ಲ ಇಲ್ಲ ಬೆಳಿಗ್ಗೆ ಹೋಗ್ತೀನಿ ಆರು ಗಂಟೆಗೆ ವಾಕ್ ಹೋಗ್ತೀನಿ ನಾನು ಹ್ಮ್ ಹ್ಮ ಇಲ್ಲ ಪಾರ್ಕ್ ಐತೆ ಪಾರ್ಕ್ ಸುತ್ತ ಒಂದ ಐದ ರೌಂಡ್ ಐ್ ರೌಂಡ್ಂದ್ರೆ ಫಾರ್ಟಿ ಫೈವ್ ಮಿನಿಟ್ ಆಗ್ತತೆ
ಹಾ ಅಷ್ಟಾದ್ರೂ ಮಸ್ತ್ ನಲ್ವತ್ ನಿಮಿಷ ನಡೀಬೌದು ನಲವತ್ತು ನಲ್ವತ್ತೈದು ನಿಮಿಷ ಒಂದ್ ತಾಸ ನಡೀಬೋದು. ಒಟ್ಟು ನಲವತ್ತು ನಿಮಿಷದಿಂದ ನಡಿ
ಹ್ಮ ನಡಬೋದು ಇನ್ನ ಸ್ವಲ್ಪ ಎನರ್ಜಿ ಏನ ನನಗ ಇನ್ನ ಬೇಷ ತ್ತಪ್ಪಾ ಅಂದಾಗ ಇನ್ನೊಂದ್ ಇನ್ನೊಂದ್ ರೌಂಡ್ ಎಕ್ಸ್ಟ್ರಾ ಹಾಕದು
ಹ್ಮ್ ಚೆನ್ನಾಗ್ ಉಡಂಗ್ ವಾಕ್ ಮಾಡತಿದ್ರೆ ಚೆನಾಗಿ
ಹ್ಮ್ ಇಲ್ಲ ಹ್ಮ್ ಸುಮ್ನೆ ದಪ್ಪ ಹಾಕ್ತಿವಿ ಮತ್ ಅದು ಇದು ಆರೋಗ್ಯ ಕೆಡ್ತತೆ ಹ್ಮ್ ಅದಕ್ಕಾಗಿ ಹ್ಮ್ ಹೋಗದು ಹ್ಮ್ ಹ್ಮ ಹ್ಮ್
ನಮ್ದ್ ಇನ್ನ ಆಗಿಲ್ಲ ಗಮಿತ್ ಮಿಕ್ಸಿ ಮಾಡಣಂತ ಮಿಕ್ಸಿ ಮಾಡತಾಯಿದಿನಿ
ಇನ್ನ ಮಾಡ್ತಾ ಇದಿಯಾ ಹ
ಈಗ್ ಬಿಸಿ ಟೈಮ್ ಆಗ್ಬೇಕ ಟೈಮ ಇತ್ ತ್ ಮಿಕ್ಸಿ ಮಾಡ್ಕ ಅಂತ ಇವ್ ಸೈಲೆಂಟ್ ಕುಂತೀನಿ ನಾನು ಮೊನ್ನೆ ಇದಕ್ ಹೋಗಿದ್ವಿ ದರ್ಬಾರ್ ಸ್ಥಳಕ್ಕ ಹ್ಮ್ ಧರ್ಮಸ್ಥಳಕ್ಕೆ ಹೋಗಿದಿನಿ ನಾನು ನಮ್ಮತ್ ತಿಗೆ ನಮ್ಮ ಅಣ್ಣನ್ ಮಗ ನಮ್ಮ ಹುಡ್ಗ ಹೋಗಿದ್ವಿ ಇಲ್ಲೆಲ್ಲಿಂದ ರಿಸರ್ವೇಶನ್ ಮಾಡ್ತಾ ನೋಡಿದ್ರೆ ಸಿಗ್ಲಿಲ್ಲ ಅದು
ಹೌದಾ ಹ್ಮ್
ಬಸ್ಸಿ ಈಗ್ ಸಿಗ್ಲಿಲ್ಲ ಹ ಬಾಳ ಫುಲ್ ರೆಷ್ ತಂತಂದ್ರ ನಮಗೆ ಟೈಮ್ ಇಲ್ಲ ಮತ್ತೆ ರಿಟರ್ನ್ ಆಗ್ಬೇಕಿತ್ತು ಒಂದಿನದಾಗ ಅದಗೋಸ್ಕರ ಮತ್ತೆ ಹೊಸಪೇಟೆಗೆ ಹೋದ್ವಿ ಸಾಯಂಕಾಲ ಕೆಲ್ ಟ್ಟಿಗೆ ಹೋದ್ರೆ ಹೊಸಪೇಟೆಗ ಆರು ವರಿಗೆ ಇತ್ತು ಬಸ್ ಹೋಸ್ಪಿಲೆಟ್ಳಿಂದ ರಿಸರ್ವೇಶನ್ ಸಿಕ್ ಹಾ ನಮಗೆ ಹಾಂಗಾಗಿ ಹಾಸ್ಪಿಟ್ಲಿಂದ ರೆಜರ್ವೇೇಶನ್ ಮಾಡ್ಸ ಆರು ಗಂಟೆ ಬಸ್ಗೆಳ್ದ್ರೆ ಬೆಳಿಗ್ ಹೇ ಹ ಹತ್ತ್ ಗಂಟೆಗೆ ಇದು ಆರ್ ಗಂಟ್ ಇಳ್ದು ಬಿಟ್ಟಿ
ಇಳಿದಿರಿ ಹ್ಮ್ ಹ್ಮ ಅದೇ
ಮತ್ತ ಅಲ್ಲಿ ರೂಮ್ಸ್ ಸಿಗ್ಲಿಲ್ಲ ಭಾರಿ ಜನ ಅಂದ್ರೆ
ನೋಡು ಹ್ಮ ಹ್ಮ ಈ ಈಗ ಸಮ್ಮಾರ ಅಲ್ಲ ಹ್ಮ್ ಸಮ್ಮಾರು ಎಲ್ಲಾರು ಹ್ಮ ಅದೇ ಅದೇ ಇನ್ನ ಎಲ್ಲ ಹೋಗ್ತಾರ ಹ್ಮ್ ಟೂರು ಟ್ರಿಪ್ಪ ಇದು ದೇವಸ್ಥಾನಕ್ಕೆ ಹೌದು ಹ್ಮ್ ಹ್ಮ್
ಹ ಮೊದ್ಲ ಕ್ಯೂನಾಗ ನಡ್ಕಾಂತ ನಡ್ಕೊಂತ ಹೋಗ್ತಿವ ಹೋಗಿದ್ದ ಧರ್ಮಸ್ಥಳಾಕ್ ನಿನ್ ಯಾವಗಾನ ಹ್ಮ್ ಮೊದ್ಲು ಕ್ಯೂನಾಗ್ ನಡ್ಕೊಂಡ್ ಹೋಗ್ತಿದ್ವಲ್ಲ ಸುಶಿ ಹಂಗಿಲ್ಲ ಇವಾಗ ಹ ಇವ ತಿರ್ ಇಪ್ಪತ್ತಾಗ ಹೆಂಗ ರೂಮ್ ನಾಗ ಕುಡಿ ಆಕ್ತಾರ
ಓ ಅಂಗಾಕ್ತರ
ಆ ಆಂಗ್ಲೆ ಕೂಡಿ ಆಕ್ತಾರ ರೂಮ ನ ರೂಮಗೂಲ್ ರೂಮ್ ಸೇಮ್ ಅಂಗೇ ಮಾಡ್ಬಿಟಾರ ಹಂಗೆ ರೂಮ್ ನಾಗ ಕೂಡಿ ಹಾಕ್ತಾರ ಎಂಟು ಗಂಟೆಗೆ ಕ್ಯೂನಾಗ ಕ್ಯೂನಾಗ ಹೋಗಿವ ನೋಡ್ ನಾವು ವೊ ಎಂಟ ಗಂಟೆೆಗೆ ಕ್ಯೂನಾಗ್ ಹೋದ್ರೆ ಹತ್ತು ತೋರಿಗ್ ಬಿಟ್ರು ರೂಮ್ ಓಪನ್ ಮಾಡಿದ್ರು
ಹೌದಾ ಹ್ಮ್ ಹ್ಮ್ ನೋಡು ಈಗೆಲ್ಲಾ ಹ್ಮ್ ಹ್ಮ್ ರೂಲ್ಸ್ ಎಲ್ಲಾ ಚೇಂಜ್ ಆಗಿದೆ ಹ್ಮ್
ಕ್ಯೂನಾಗ ಇವಾಗ ಒಂದ್ ಅರ್ಧ ಗಂಟೆ ಮೇಲೆ ರೌಂಡ್ ರೌಂಡ್ ರೌಂಡ್ ರೌಂಡ್ ರೌಂಡ್ ಆತಿದ್ವಲ್ಲ ಆ ರೌಂಡ್ ಸೌಲ್ಪ ಕಡಿ ಕಡಿಮೆ ಮಾಡಿ ರೂಮ್ ಮಾಡಿಬಿಟ್ಟಾರ. ಹ ಅಷ್ಟು ರೌಂಡ್ಗಳು ಹಾಕದ್ಕಿನ ಒಂದ್ ಅರ್ಧ ಗಂಟೆ ರೂಮ್ನಾಗ ಹಾಕಿ ಈಗ ಜಲ್ದಿ ಹಿಂಗೆ ಶಾರ್ಟ್ ಕಟ್ ಆಗ ಬಿಟ್ಬಿಡೋಣನ್ ತ ಮಾಡ್ಯಾರ್ ನೋಡ್ ಹ್ಮ್ ಹಂಗ್ ಮಾಡಿ ರೌಂಡ್ ಹಾಕದ ಸೊಪ್ ಕಡಿಮೆ ಚೆನ್ನಾಗಿಯಲ್ಲ ಹ್ಮ್ ರೌಂಡ್ ಹಾಕ್
ಚೆನ್ನಾಗಿತ್ತದ್ ಹೌದೌದು ಹ್ಮ್ ಹ್ಮ್ ಅದೆ ಅಲ್ಲ ಹ್ಮ್ ಹ್ಮ್ ಹ್ಮ್
ಚೆಂದ ಅಲ್ಲೇ ಹಂಗೆ ಅಲ್ ದೇನಿದ ಮತ್ ಮತ್ತೆ ನಾವು ಇದುಕ್ ಹೋದ್ವಿ.
ಹ್ಮ್ ಯಾ ಯಾವ್ದು
ಕುಕ್ಕೆಗ್ ಹೋದ್ವಿ ಅಲ್ ದರ್ಶನ ಮಾಡ್ಕ್ಯಂದು ಹ ಅವತ್ತೇ ಕುಕ್ಕೆ ಮ ಅಲ್ಲಿಂದ ಹೋದ್ವಿ ನಾವ್ ಏನ್ ಮಾಡ್ಬಿಟ್ಟಿವ್ ಅವತ್ ರಾತ್ರೆ ರಿಸರ್ವೇಷನ್ ಮಾಡಿಸ್ಬಿಟ್ಟಿ ತಿರ್ಗಾ ಬರಾಕ. ಹಾ ಒಂದೇ ದಿನ ಬೆಳಿಗ್ ಇಳ್ದಿವಿ ಅವತ್ ರಾತ್ರಿ ರಿಸರ್ವೇಶನ್ ಆಗ್ಬುಟೈತೆ ನಮಿಗ್ ನೋಡಿದ್ರೆ ಅಲ್ಲಿ ಕುಡ್ಯಕಿರೋ ಭಯ ಆಗೋಯ್ತು. ಈ ರೂಮ್ ನಾಗ ಕುಡಿಯಕ್ಯರ ಯಾವಾಗ ಕುಡಿಯಾಕ್ ಇಲ್ಲ ಈ ಸರಿ ಎಷ್ಟೊತ್ ಆತತೇನು ಬುಡಷ್ಟೋ ನಡಿ ಅಂತ ಹೇಳಿ ನನಿಗ್ ಟೆನ್ಷನ್ ಟೆನ್ಷನ್ನು.
ಓಹೋ ಹೌದಲ್ಲ ಮತ್ತೆ ಫಸ್ಟ್ ಟೈಮ್ ಗೊತ್ತಿಲ್ಲಲ್ಲ ಮತ್ತೆ ಹ್ಮ ಹ ಹೌದು
ಹೆಂಗೊ ಬಿಡು ಅಂತೇಳಿ ಆ ಆಯ್ತು ಅಂದ್ ದರ್ಶಣೆನು ಹತ್ತುವರೆಗ್ ಬಿಟ್ರಲ್ಲ ಹನ್ನೊಂದುವರೆಗೆಲ್ಲ ದರ್ಶ್ ಮುಗ್ ಬಿಡ್ತು ಹೊರಗೆ ಬಂದೆ ಹ್ಮ್ ಜಲ್ದಿ ಹೊರಗೆ ಬಂದ ಅಲ್ಲೇ ಬಗ್ಲಿಗೆ ಟ್ಟೊದ್ದು
ಹಾ ಹಾ ಹ್ಮ್
ಹ್ಮ ಡಗ್ಲಿಗೆ ಊಟ ಉದ್ದಿತ್ತು ಊಟ ಮಾಡ್ಕಂಡ್ ಪಕ್ಕ ಕಾಲೆಲ್ಲ ಹ ನಾವು ರೂಮ್ ತಗೊಂಡ್ಲಿಲ್ಲ ಹೊತ್ತೆ ಬಂದ್ಬಿಡದಲ್ಲ ಬರೀ ಸ್ನಾನ ಮಾಡಕೋಸ್ಕರ ರೂಮ್ದಕ್ಕೆಂತ ಹೇಳಿ ಅಲ್ಲಿ ರೂಮ್ ಗಳು ಇರ್ತಾವಲ್ಲ ದೊಡ್ಡ ದೊಡ್ಡ
ಹೌದಾಳ
ಅದ್ರಗೆ ಹೋಗಿ ರೂಮ್ ಗಳು ಕೊಟ್ಟಿರೋರು ಸ್ನಾನ ಮಾಡ್ತ ಲ್ಲ ಆದದ್ರಾಗ ಹೋಗಿ ನಾವು ಸ್ನಾನ ಮಾಡಿಬಿಟ್ಟಿವಿ ಹ್ಮ್ ಆದ್ರಗೆ ಅಂತ ಹ್ಮ ಎಲ್ಲ ಈಜಾಗೈತಿ ಎಂತ ತೊಂದರಿ ಆಗ್ಲಿಲ್ಲ ಆದ್ರಿಗೆ ಸ್ನಾನ ಮಾಡ್ತಿಲ್ವ ರೂಮಂದ ಒಂದ ಇಷ್ಟ ಏನ್ ಖರ್ಚ ಬರ್ಲಿಲ್ಲ ಹ್ಮ್ ಮ ಮತ್ತ ಇನ್ನೇನ್ ಮಾಡ್ರಿ ಎಲ್ಲ ಲಗೇಜ್ ಎಲ್ಲ ದೇವ್ಸ್ ಸ್ಥಾನ್ ಬಗ್ಲಿಗ್ ಲಗೇಜಿಡದೈತಿ ಅದ್ರಗಿಟ್ಬಿಟ್ ಟ್ಟಿ
ಇಟ್ಟಿ ಬಿಟ್ರೆ ಹ್ಮ್ ಅದೇ ಅದೇ
ಚಪ್ಲಿ ಬುಟ್ ಬುಟ್ಟಿವಿ. ಊಟ ಮಾಡ್ಕ್ಯಂಡು ಮ ತ್ತೆ ಹರೀಶ್ಲ್ ತನ್ ಮತ್ತಿದವ ಸಣ್ ದನ ಹೆಂಗೆ? ಕುಕ್ಕೆ ಬಸ್ ಏರಿದ್ದೀವಿ ಹ್ಮ್ ಕುಕ್ಕೆ ಎರಡು ಗನ್ ಈಗೆಲ್ಲ ಕುಕ್ಕೆನಾಗ ಇದಿವಿ.
ಹ್ಮ್ ಹತ್ರ ಆಗ್ತತ್ತಲ್ಲ ಅಲ್ಲಿಗೆ ಕುಕ್ಕೆ ಹ್ಮ್ ಒ ಧರ್ಮಸ್ಥಳಿಂದ ಅಲ್ಲಿಗೆ ಹ್ಮ್.
ಹ್ಮ್ ಒಂದ್ವರ್ ತಾಸು ಆಕತ್ತೆ ಹ್ಮ್ ಆಯ್ತೈತೆ ಒಂದು ಒಂದ್ ತಾಸು ಒಂದು ಕಲ್ ತಸ್ ಗೊತ್ತಾನ ಈತ ಎನೋ ಒಂದ್ವರ್ ತಾಸ್ ಮಾಡ್ದ ಒಂದ್ ತಾಸ್ ಒಂದ ಹತ್ತ ಒಂದ ಗಂಟೆ ಹತ್ತು ನಿಮಿಷದಾಗದ ರೀಚಾಗ್ ಬಿಡ್ತಿವಿ.
ಹಾ ಹೌದಲ್ಲ ಹ್ಮ್
ಹ್ಮ್ ಈ ದಿನ ಸ್ವಪ ಲೇಟ್ ಮಾಡ್ದ ಇಲ್ಲ ಅಲ್ಲಿ ತಾಣ್ಲಿಲ್ ನಿನ್ನೆ ಮಧ್ಯಾಹ್ನ ಹೋದ್ವ್ಯ. ದರ್ಶನ ಮಾಡ್ತನಣ ಅಂದ್ರೆ ಅವ್ರ್ ಕ್ಲೋಸ್ ಮಾಡ್ಬಿಟ್ಟಿದ್ರು ದೇವಸ್ಥಾನ. ಮೂರವರೆಗೆ ತೇಗಿತಿವಿ ಅಂದ್ರು ನಾವಿನ್ನು ಹೊರಗ ಬಂದ್ರೆ ಇನ್ನು ಕ್ಯೂ ದೊಡ್ದಾಗ್ಬಿಡ್ತೈತಂತ್ ಹೇಳಿ ಅಲ್ಲೇ ಕುಂತ್ ಬಿಟ್ಟಿವಿ. ಹೊರ ಕೂಡ ಬರ್ಲಿಲ್ಲ ಅಲ್ಲೇ ಕುಂತಿದಕ್ಕ ಹೆಂಗೋ ದರ್ಶನ ಜಲ್ದ್ ಹಂಗೆ ಬಾಗಲ್ ತೆಗೆದ್ ಬುಟ್ರವ್ರ್ ದರ್ಶನ ಮಾಡ್ಕ್ಯಂಡು ಮತ್ತೆ ಬೇಗ ಬಂದ್ರಾಗ್ ಏನ ನಾಲ್ಕವರೆ ಬಸ್ಸಿಗೆಗೇರಿದ್ವ ಅಮ್ಮ ಅಮ್ಮಾ ಮಾ ಹ ಮ ಮೂರ್ ತಾಸ್ ದಾರಿನೆ ಏಳ್ ತಾಸು ಮಾಡ್ದ ಅವ್ನ್ ಬಸ್ನವ್
ಹ್ಮ್ ಹ್ ನೋಡು ನಾ ಬಸಿ ಹ್ಮ್ ಹ್ಮ್
ಏಳು ತಾಸು ನಮ್ ಮುಡುಗೂರ್ ಹಂಗೆ ನಿಂತಾವ್ರ್ ಶಶಿ ಪಾಪ ಕಡೂರ್ ಬರವರಿಗೆ.
ನೋಡಪ್ಪಾ ಹ್ಮ್ ಎಷ್ಟತ್ತಂತ ನಿಂದ್ರದು ಹ
ಬಡೋರ್ ನಗಾ ಬ ಟುಗಳ್ ಇರ್ತಾವಲ್ ಬಸ್ ಸೇರ ಅದ್ರಾಗ ಕುೂತ್ಕೊಂಡ್ಬಿಟ್ಟಿ ನಮ್ಮ್ ಅತ್ತಿಗೆ ನ ಅಲ್ಲಿ.
ಅಯ್ಯ ಹಾ ಹ್ಮ ಯದು ಗಾರ್ಡ್ ಸೆಕ್ಷನ್ ಒಂದು ಹ್ಮ್
ನ್ನು ನಮ್ಮತ್ತಿಗೆ ಬೇಡ ವಾಂತಿ ವಾಂತಿ ಮಾಡ್ತಾಳ್ ಸುಮ್ ಅತ್ ಅತ್ತೆ ನನಿಗೇನಿಲ್ಲ. ನನಗ್ ಆಗಿಲ್ಲ ತನಿಗೆ ಸ್ವಲ್ಪ. ಏಳು ತಾಸು ಹ್ಮ್ ಯೋಳ್ ಜರ್ನಿ ಮಾಡುದು ಯಾಕಂದ್ರೆ ಟ್ರೈನ್ ಧರ್ಮಸ್ಥಳಕ್ಕ ಇಲ್ಲ ಕಡೂರ್ವರೆಗ್ ಐತಿ.
ನೋಡ ಹಾ. ಹ್ಮ ಅಲ್ಲಿಂದ ಮತ್ತೆ ಬೇರೆ ಬಸ್ಸಿಗೆ ಬಂದ್ರೆ ಹ್ಮ
ಹ್ಮ್ ಧರ್ಮಸ್ಥಳದಿಂದ ಕುಕ್ಕೆ ಹೋಗ ಕುಕ್ಕೆಲಿಂದ ಡೈರೆಕ್ಟ್ ಕಡೂರ್ ಬಸ್ ಸಿಕ್ತು ನಮಗೆ ಹ ಕಡೂರಿಗೆ ರಾತ್ರಿ ಹನ್ನೊಂದು ಗಂಟೆ. ಟ್ರೈನ್ ಅಂದ್ಬಿಟಾರಾ
ಹ್ಮ್.
ಹೊಡಿತಾನ ನಿಧನ್ ಎತ್ತನ್ ಬಂಡ್ ಹೊಡ್ದಂಗ ಹೊಡಿತಾನ ಸುತ್ತಾರ್ಕೊಂಡ್ ಉತ್ತಾರ್ಕಂಡ್ ಸುತ್ತಕಂಡ್ ಮೂರ್ ತಾಸ ದಾರಿಗೆ ಏಳ್ ತಾಸ ಮಾಡ್ಯನ್ ಅಲ್ಲಿ ಊಟಕ್ ನಿಂದಿರ್ಸಿಬಿಟ್ಟ ಊಟಕ್ ನಿಂದಿರ್ಸಿದ ನನ್ನದಿಂಗ ಹಂನ್ದಗಂಟಿಗ್ ರೆಸೆರ್ವಶನ್ ಆಗ್ಬಿತೈತೆ ಬಸ್. ಅಷ್ಟೊಳ ನಮ್ಮನ್ನೊಂದ ಸೇರ್ ಕೂಡ ನಲ್ಲಿಗೆ ಅಂತಂದ್ವಿ.
ಹೌದ್ ಹೇಳು.
ಅನ್ನದಕ್ಕೆ ಅವಾವಾಗ್ಲಿಂದ ಸ್ವಲ್ಪ ಸ್ಪೀಡ್ ಮಾಡಿ ಅಲ್ಲಿಗ ಕರೆಕ್ಟ್ ಹನ್ನೊಂದು ಗಂಟೆ ಗಿಳಸ ಅಲ್ಲಿ ಕಡೂರ್ನ
ನೋಡ್ ಹ್ಮ್ ಹ್ಮ್
ಹ್ಮ ಕರೆಕ್ಟ್ ಹನ್ನೊಂದ್ ಗಂಟೆಗೆ ಹಿಳಿದ್ವಿ ಹ್ಮ್ ಹೇಳುದು ಮತ್ತ ಅಲ್ಲಿಂದ ಅಲ್ಲಿ ಏನ ನಮ ಪುಣ್ಯ ಒಂದ ಒಂದ್ ತಾಸ ಲೇಟ್ ಆಗೈತೆ ಟ್ರೈನ್
ಹ್ಮ ನೋಡ ಹ್ಮ ಹ್ಮ ನೀವ್ ಅದೇ ದೇವ್ರ್ದೇ ಅಲ್ಲ ದಯಾ ಹ್ಮ್
ಹಟ್ಟಾಗಿ ಹನ್ನೊಂದು ಗಂಟೆಗೆ ಬಂದಿದ್ರೆ ನಾವುಟ್ರೈನ್ ತಪುಸ್ಕಂಡ್ ಬಿಡ್ ಹ್ಮ್ ಅಲ್ಲಿ ಅಲ್ಲಿಂದ ಸ್ವಲ್ ನಡ್ಕೊಂಡು ಹೋಗ್ಬೇಕಾ ಒಂದ್ ಹತ್ತು ಟೆನ್ಶನ್ ಆಗೆ ಆತತೆ
ಆಗ್ತದೆ ಹ
ಹ್ಮ್ ಹೆಂಗು ಕರೆಕ್ಟ್ ಟ್ರೈನ್ ಸಿಕ್ ಏರಿದ್ವಿ ಏರಿ ಹನ್ನೆರಡುುವರಿ ಬಂದ್ ಹನ್ನೆರಡು ಗಟೆ ಕೂಡ ಅಲ್ಲ ಹನ್ನೆರಡುವರೆ ಓ. ಒಂದ್ವರೆ ತಾಸ ಕದ್ವಿ ರೈಲ್ವೆ ಸ್ಟೇಷನ್ಗ ಹ್ಮ ಹನ್ನೆರಡುವರೆಗ ಬಂದು. ಹೆಂಗೊ ಸ್ವಲ್ಪ ಆಯ್ತು ಹಾ ಮತ್ ಬೆಳಿಗ್ಗೆ ಇಲ್ಲಿ ಎಷ್ಟು ಎಂಟ. ಏ ಆರು ಗಂಟೆಗ್ ಬಂದ್ಬಿಟ್ಟವಿ.
ಬಂದ್ಬಿಟ್ರ ಹಾ.
ಬಳ್ಳಾರ ಮೇಲೆ ಹೊಸಪೇಟೆಗೆ ಹೋತಾತ
ಹೌದಾಳ ಹ್ಮ. ಹೆಂಗ ಚೆನ್ನಾಗಿ ಮಾಡ್ಕೊ ಮಂದಿರ ದರ್ಶನ ಎಲ್ಲಾ ಹ್ಮ್. ಹೌದಾ.
ಚೆನ್ನಾಗ ಅನಿಸ್ತು ನಾವ್ ಅಂದಕೊಂಡ್ವೀ. ರಜಾ ಇರ್ತತೆ ಹುಡುಗರು ಬಾಳ ಫ್ರೆಶ್ ಇರ್ತತೆ ಹೋಗ ಬೇಡ ಬೇಡ ಅಂತ ಅನ್ಕಂಡ್ವ. ಸಡನ್ ಆಗ ನೆನ್ಸ್ಕಂಬ್ಬಿಟ್ಟು. ಟ್ವಿ ಹೋಗಿ ಮುಗಸ್ಕೊಬಿಡಣ. ಸುಮ್ನೆ ಹಂಗೆ ಮುಂದಕ್ ಮುಂದಕ್. ಹಾಕಿದ್ರೆ ಇನು ಅದ ಹಂಗೆ ಉಳ್ಕೊಬಿಡತೈತ. ಹೇಳಿ.
ಹೌದಲ್ಲ ಹ್ಮ್.
ನೋಡ್ರಿ.
ನೋಡು ಹ್ಮ್.
ಹೆಂಗೆ ಉಳ್ಕಣ. ಹ್ಮ್ ಉಳ್ಕತ್ ಕುಕ್ಕ ಅಲ್ಲಿ ಕುಕ್ಕೆದ ದರ್ಶನ ಆಯ್ತು ಮತ್ತೆ ಧರ್ಮಸ್ಥಳದ ಆಯ್ತು. ಹ್ಮ್ ಅಗೆ ಒಂದ ಇದು ಅಧಿಕ. ಮಾಸ ಬೇರೆ ಅಲ್ಲ.
ಹ್ಮ್ ಹ್ಮ್.
ಆಗ ಸ್ವಲ್ಪ ನಂಗ ದರ್ಶನ ಮಾಡ್ಕೊಂಡ್ರೆ. ಒಳ್ಳೇದಂತೆ ದೇವಸ್ಥಾನಗಳಿಗೆ ದರ್ಶನ ಮಾಡಿದ್ರೆ ಎಷ್ಟೊಂದ. ಸರಿದರ್ಶನ ಮಾಡ್ದಷ್ಟು ಲೆಕ್ಕಂತೆ.
ನೋಡು ಹ್ಮ್ ಹ್ಮ್ ನೋಡ ಹ್ಮ್.
ಹೋಗ್ತಾರೆ ಬಾಳ ನಂಬಕೊಂಡ ಚೆನ್ನಾಗಿ ನಾವ್ ಅನ್ ಕಲಿಲ್ದಂಗ ಅಧಿಕ ಮಾಸಕ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ ಬಂದ್ ಚೆನ್ನಾಗ ಆಯ್ತ್.
ಆಯ್ತಾ ಹಾ. ಹ್ಮ ಸರಿ ಅಮ್ಮ ಹಂಗಾದ್ರ ಇರ್ಲಾ ಸ್ವಲ್ಪ ಬೇರೆ ಹೋಗ್ಬೇಕು ಕೆಲ್ಸ ಆಯ್ತಿು
ಹ್ಮ್ ಸರಿ ಹ ಇಡ ಹಾ